ಹಲೋ
ಅದ ಏನ್ ಮಾಡ್ತಿದೀರೀ.
ನಾವೇಏನ್ ಮಾಡ್ತದಿಲ್ಲ ನಿಮ್ದ ಊಟ ಆಗಿದ್ಯಾ.
ನಮ್ದು ಊಟ ಆಗಿದೆ ನಿಮ್ದು.
ನಮ್ದು ಊಟ ಆಗಿದೆ ನಿಮ್ಮ ಆರೋಗ್ಯ ಹೇಗಿದೆ ಈಗ.
ನಮ್ಮ ಆರೋಗ್ಯ ಚಲೋ ಇದೆ ನಿಮ್ದು.
ನಮ್ದು ಆರೋಗ್ಯ ಚೆನ್ನಾಗಿದೆ ನಾವು ಬೆಂಗಳೂರಿಂದ ಮಾತನಾಡ್ತಿರುವುದು.
ಹಾ
ನೀವು ಯಾವ್ರನ ಅವ್ರು ಮೊ್ದಮ
ನಾವು ಬಿಜಾಪುರ್
ಹ ನೀವು ವಿಜಯಪುರದವರು ನಾವು ಬೆಂಗಳೂರಿನಲ್ಲಿ ಜೋಶಿ ಡಾಕ್ಟರ್ ಅಂತ ಮಾತನಾಡತಿೀರ ಅವ್ರಿಗೆ ಹಾ ನಿಮಗೆ ಆರೋಗ್ಯದಲ್ಲಿ ಏನಾದ್ೂ ಏರುಪೇರು ಆಗಿದೆಯಾ ಯಾವಾಗಾದರೂ
ಏ ನಮ್ಮ ಈ ಬಲಗಡೆ ಕಾಲ ಒಂದಿಟ್ಟು ಗಾಡಿ ಮೇಲೆ ಬಿದು ಮುರ್ತದೆ
ಹ ನಿಮ್ಮ ಬಳಗಡೆ ಕಾಲು ಗಾಡಿ ಮೇಲೆ ಬಿದ್ದೆ ಮುರಿದಿದೆ ಅಂದ್ರೆ ನಿಮಗೆ ದಿನಲ್ಲೂ ವಾಕಿಂಗ್ ಮಾಡ್ತೀರಾ ನೀವು ಹ್ಞ
ಹಾ ಮಾಡತ್ತೇವಗೇನಾ
ಎಷ್ಟು ಗಂಟೆಗಳ ಕಾಲ ವಾಕಿಂಗ್ ಮಾಡುತ್ತಿದೆ ಮತ್ತು ನೀವು ಸದೃಢ ಆಹಾರವನ್ನು ತಗೋಬೇಕಾಗುತ್ತದೆ ಷ್ಟು ಗಂಟೆಗಳ ಕಾಲ ನಿದ್ರೆ ಮಾಡುತ್ತೀರಿ ನೀವು ಹೇಳ್ಬೋದ ಅವನ್ ಸ್ವಲ್ಪ
ನಾವು ಎಂಟು ಗಂಟೆ ನಿದ್ದೆ ಮಾಡುತ್ತೇವೆ ಎರಡು ಗಂಟೆ ಹ ಮಾಡ್ತೇವೆ
ನೀವು ಎರಡು ಗಂಟೆಗಳ ವಾಕಿಂಗ್ ಮಾಡ್ಬಹುದು ಸರಿ ಆದ್ರೆ ನೀವು ಅನ್ನವನ್ನು ಬಹಳ ಸೇವಿಸಬಾರದು ಮತ್ತು ಚಪಾತಿಯನ್ನು ಬಹಳ ಸೇವಿಸಬಾರದು ಮತ್ತು ನೀವು ಜೋಳದ ರೊಟ್ಟಿ ರಾಗಿ ಮತ್ತು ಗಂಜಿ ಇವೆಗಳನ್ನು ಕುಡಿಯಬೇಕು ನಿಮ್ಮ ಮ್ಯದಲ್ಲಿ ಏರುಪೇರು ಆಗುವುದಿಲ್ಲ
ಆಯ್ತು ಸರ್
ಹೌದಲ್ಲವೇ ಮತ್ತೆ ನಿಮ್ಮ ಮನೆಯವರು ನಿಮ್ಮ ಪರಿವಾರದವರು
ಅವರೆಲ್ಲ ಆರಾಮ್ದಾರ್
ಮತ್ತೆ ನಿಮ್ಮ ಊಟ ಏ ಏನೇನು ಮಾಡುತ್ತೀರಿದ್ದೀ ನಾಾಲು ನೀವು
ದಿನಲ್ಲೂ ಚಪಾತಿ ಗಣಟಿಯನ್ನು ಮಾಡ್ತೇವಿ
ಹಾ ಮತ್ತೆ ನಿಮ್ಮ ಅಣ್ಣ ಅಣ್ಣ ಏನು ಮಾಡುತ್ತಾನೆ ಈಗ ನಿ ವಿನಾಶ್ ಜನಗಂಡೆ ಅವರು
ಯರು ಹೊರಗಡೆ ಹೋಗಿದ್ದಾರೆ ಬಿಸ್ನೆಸ್ ಅಲ್ಲಿ
ಹೌದಾ ಬಿಸ್ಿನೆಸ್ ಅಲ್ಲಿ ಹೊರಗಡೆ ಹೋಗಿದ್ದೆ ನೀವು ದಿನಾಲೂ ಒಂದು ಆ ಐದರಿಂದ ಆರು ಗಂಟೆಗಳ ಕಾಲ ನಿದ್ರೆ ಮಾಡ್ಬೇಕಾಗುತ್ತದೆ ಯಾಕೆಂದ್ರೆ ನಿಮ್ಮ ಬಾಡಿಗಳಲ್ಲಿ ರಿಯಾಕ್ಷನ್ ಆಗುತ್ತಿರುತ್ತದೆ ಹ್ಮ್ ನೀವು ನಾವು ಹೇಳಿದ ಹಾಗೆ ನೀವು ಮಾಡಬೇಕಾಗುತ್ತದೆ ಯಾಕೆಂದ್ರೆ ಆರೋಗ್ಯದಲ್ಲಿ ಬಹಳ ಎಏರುಬೇರು ಆಗಿದೆ ನಿಮಗೆ
ಹಾ ಆಯ್ತು ಸರ್
ಹೌದಲ್ಲವೇ ನೀವು ದಿನಾಲು ಊಟಕ್ಕೆ ಏನೇನು ತಿಂತೀರಾ
ದಿನದು ರೊಟ್ಟಿ ಪಲ್ ಅನ್ನ
ರೊಟ್ಟಿ ಪಲ್ೆ ಅನ್ನ ನೀವು ನಾನು ಹೇಳಿದ ಪ್ರ ನೀವು ಚನ್ನು ಚಹನ್ನು ಕುಡಿಯಬರುದು ಚಹ ನಿಮ್ಮ ಆರೋಗ್ಯಕ್ಕೆ ಹಾನಿಕರ ಮಾಡುತ್ತದೆ ಯಾಕೆಂದ್ರೆ ಅದಕ್ಕೆ ಕರಳುಗಳು ಬಾಯುತ್ತವೆ ಕರಳುಗಳು ಒಂದು ಸಲ ಬಾತರವು ಡ್ಯಾಮೇಜ್ ಆಗಿಬಿಡ್ುತ್ತವೆ ಹೌದು ಅಲವೇ
ಹಾ ಹೌದು
ಹೌದು ಅಂದ್ರೆ ಮತ್ತು ಸಾಕಷ್ಟು ನೀರು ಕುಡಿಯಬೇಕು ನೀವು ದಿನಾಾಲೂ ಎಷ್ಟು ನೀರು ಕುಡಿಯುತ್ತೀರಿ ಒಂದು ದಿನಕ್ಕೆ
ಒಂದು ದಿನಕ್ಕೆ ಐದ್ ಲೀಟರ್ಲ್ಲಲ್ಲ ಅಂದ್ರೆ ನಾಕ್ ಲೀಟರ್
ಹೌದು ಐದರಿಂದ ಆರು ಲೀಟರ್ ನೀರು ಕುಡಿಯಬೇಕಾಗುತ್ತದೆ ಾಕೆಂದ್ರೆ ಕಿಡ್ನಿ ಸಮಸ್ಯೆ ಬರುವುದಿಲ್ಲ ಹೃದಯ ಸಮಸ್ಯೆ ಬರುವುದಿಲ್ಲ ಮತ್ತೆ ಹಾರ್ಟ್ ಪಷಂಟ್ ಹಾರ್ಟ್ ಪಷೆಂಟ್ ಆಗಿ ಉತ್ತಮಗೊಳ್ಳುತ್ತದೆ ಕೆಂದ್ರೆ ಅಲ್ಲಿ ದೇಹ ಆರೋಗ್ಯ ಚೆನ್ನಾಗಿರುತ್ತದೆ ನೀವು ಹೆ ಹೆಚ್ಚು ನೀರು ಕುಡಿಯುವುದರಿಂದ ನಿಮ್ಮ ದೇಹ ಆರೋಗ್ಯ ಹೆಚ್ಚಾಗಿರುತ್ತದೆ ಹೌದಲ್ವಾ
ಹಾ ಹೌದುದು
ಹ್ಮ ಮತ್ತೆ ಊಟ ಆಗಿದೆಯಾ ನಿಮ್ದು ಈಗ ನಿಮ್ಮ ಬ್ರದರ್ ಅವಿನಾಶನ ಕಯಾಗಿ ಕೊಟ್ಟರೆ ಬಸಾಗುತ್ತದೆ
ಹಾಕ ಕೊಡ್ತಿ ತಗೋರಿ ಸರ್
ಕೊಡ್ರಿ ನಿಮ್ ಬ್ರದರ್ ಅವ್ರ ಕೈಯಾಗ ನಾ್ ಮಾತಾಡ್ಬೇಕು ಅಂದ ಸ್ವಲ್ಪ ಹಲೋ ರೀ ಸರ್ ನಿಮ್ಮ ಮಗನ್ ನಿಮ್ಮ ಮಗನಿಗೆಗ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಅಂತ ನನಗೆ ಕಾಲ್ ಮಾಡಿದ್ದರು ಈಗ ನಿಮ್ಮ ಮಗನೇ ಹೋಗದಲ್ಲವೇ ಅವನು
ಹೌ ಸರ್ ಹೌದು ಸರ್
ಹೌದು ನಿಮ್ಮ ಮಗನಿಗೆ ಒಂದ್ ಸ್ವಲ್ಪ ಆರೋಗ್ಯದಲ್ಲಿ ಏರುಪಿರಗಿದೆ ಅವನಿಗೆ ಒಂದ್ ಸ್ವಲ್ಪ ಊಟದ ಸಮಯ ಬದಲಿಸಿ ಒಂದು ಎಷ್ಟು ದಿನ ದಿನಲ್ಲೂ ಎಷ್ಟರ ಮಟ್ಟಿಗೆ ಊಟ ಮಾಡುತ್ತಾನೆ ಅವನು ಎಷ್ಟು ಗಂಟೆಗಳ ಕಾಲ ಊಟ ಮಾಡತಾನೆ
ಹ ಬೆಳಗ್ಗೆ ಟಿಪ್ಪನ್ ಹ ಇಡತಿ ಕಡ್ ಹೋಗ್ತಾರೆ ಸರ್ ಬೆಳಗ್ಗೆ ಸ್ಕೂಲ್ಗೆ ಆಮೇಲೆ ಮಧ್ಯಾಹ್ನ ಟ ದೆ ಬೆಳಿಗ್ಗೆ ಮಾರ್ನಿಂಗ್ಗೆ ಕಾಂಪ್ಲೆಕ್ಸ್ ಕೊಡ್ಬೇಕ ಸರ್ರ್ ಗೌರ್ಮೆಂಟ್ ಆ
ಹ್ಮ ಈಗ ಮುಂಜಾನೆ ಎದ್ದವನು ಒಂದು ಬಿಸಿನೀರಲ್ಲಿ ಒಂದು ನಿಂಬೆ ಹಣ್ಣಿನ ರಸ ಹಿಂಡಿ ಅವನಿಗೆ ಮುಂಜಾನೆ ಎದ್ದು ಕೊಟ್ಟರೆ ಅವನ ದೇಹ ಸದೃಢವಾಗಿರುತ್ತದೆ ಮತ್ತು ಬೆಳವಣಿಗೆ ಹೆಚ್ಚಿರುತ್ತದೆ ಅವನೊಂದು ಈಗ ಅವನು ಸಣ್ಣ ವಯಸ್ಸಿನಲ್ಲಿ ಬೆಳವಣಿಗೆ ಹೆಚ್ಚುಿರುತ್ತದೆ ಹೌದಲ್ಲವಾ
ಅಳೆ ಒಬ್ಬರು ಜೋಶಿ ಕುುಲಕ ಅಂತ ಪೂರ್ಣ ಮಾಡ
ಹೌದು ಮುಂಜಾನೆ ನಾನೇ ಮಾಡಿನನಲ್ಲ ಜೋಶ ಕುಲ್ಕಣಿಯರು ನಮ್ಮ ಬ್ರದರ್ ಅವರು ನಾನ ಅವರ ಬ್ರದರ್ ಎಲ್ಲ ಅವರ ತಮ್ಮನಿದ್ದೇನೆ ನಾನು ಅವರು ಏನೆಂದರು ನಿಮಗೆ
ಜೋಶಿ ಕುಲಗರ್ ಸರ್ ಹೇಳಿದ್ರು ನಾವು ಎ ಬಿ ಬೆಸ್ಟ್ ಡಾಕ್ಟರ್ ಮಾಡಿದೇವಿ ನಾವು ವಿಜಯಪುರದಲ್ಲಿ ಇದ್ದೇವೆ ಮೊಲು
ಹೌದು ಹೌದು ನಾವು ವಿಜಯಪುರ ಹೌದು ನಾವು ವಿಜಯಪುರದಲ್ಲಿ ವಾಸಿಸುತ್ತಿದ್ದೇವೆ ನಮಗೆ ನಾವೊಂದು ಕಡು ಬಟಾವ ಬಡ ಕುಟುಂಬದಿಂದ ಬಂದಿದ್ದೇವೆ
ಅದೇ ಸರ್ಲ್ ಜೋಶಿ ಕುಲಕರ್ಣಿ ಅವ್ರು ಹೇಳಿದ್ರು ಇವಾಗ ಪ್ರಜಾಂಡ್ ಅವ್ರು ಬೆಂಗೂರ್ನಲ್ಲಿ
ಹೌದು ಅವರು ಜೋಶಿ ಕುಲ್ಕಣಿ ಅವರು ಒಂದು ದೊಡ್ಡ ಡಾಕ್ಟರ್ ಆಗಿದ್ದಾರೆ ಅವರು ಡಾಕ್ಟ ಪದವಿಯನ್ನು ಪಡೆದುಕೊಂಡಿದ್ದಾರೆ ಮತ್ತು ಅವರು ನಾನಾ ತರ ಹಾಸ್ಪಿಟಲ್ಗಳಲ್ಲಿ ವರ್ಕ್ ಮಾಡುತ್ತಿದ್ದಾರೆ
ಸರ್ ನಿಮ್ ಬಿಸ್ನೆಸ್ ಏನಐತಿ ಸರ್ ನಿಮ್ದುರ್ ಅ್ಣನ್ ಕಳ ಇದು ಮಾಡ್ನ್ ಸರ್
ಹೌದ್ರಿ ಸರ್ ನಾನು ಅವರ ಕೆಳಗೆ ಇದ್ದೇನೆ ಈಗ ನಾನು ಒಬ್ಬ ಡಾಕ್ಟರ್ ಆಗನೇ ಇದ ಆಗಿದ್ದೇನೆ ಹ ನಾವು ಇಲ್ಲ ನರ್ಸಿಂಗ್ ಅಂತ ನರ್ಸಿಂಗ
ನಿಮ್ ನರ್ಸೈತೆ ಅವ್ರು ನಿಮ್ಮ ನಾರ ಎಲ್ಲಿ ಬೇಸ್ತಾರೆ
ಹೌದ್ರೀ ನಮ್ಮ ಅಣ್ಣಾರ ಎಂಬ ಬಿ ಎಸ್ ಇದ್ದಾರೆ ಅವ್ರಿಗೆ ನಾವು ತುಂಬಾ ಖರ್ಚ ಮಾಡಿ ಕಲ್ಸ ಖರ್ಚು ಮಾಡಿದ್ದಕ್ಕೂ ಸತತವಾಗಿ ಅವರು ಶ್ರಮ ಪಟ್ಟು ಅವರು ಹುದ್ದೆಗೆ ಆಯ್ಕೆಯಾಗ ಈಗ
ಅವ್ರ ಅಮೌಂಟ್ ಎಷ್ಟ್ ಖರ್ಚಯತ್ರು ಫಸ್ಟ್ಗ ಎ್ ಬಿ ಬಿ ಎಸ್
ಅವ್ರರಿಗೆ ಒಂದು ಕೋಟಿ ಖರ್ಚು ಆಗಾಗಿದೆ ಬಿಡಿಮಾರ ಯಾರ
ಅದು ಗೌರ್ಮೆಂಟ್ ಸೀರ್ ಸಿಗುತ್ತ ಏನ್ರ ಆಮೇಲೆ
ಹೌದ ಅವಿಗೆ ಗೌರ್ಮೆಂಟ್ ಸೀಖ ಸಿಕ್ಕಿತ್ತು ಆಮೇಲೆ ಪ್ರೈವೇಟ್ ಹಚ್ಚಿ ಬಿಟ್ಟಿದ್ದೇನೆ ಅವರಿಗೆ ಲೇಟ್ ಆದ ಸ ಸೀಟ್ ಸಿಗಂಗಿಲ್ಲ ಅವ್ರಿಗೆ ಓದುವ ಮೇಲೆ ಆಸಕ್ತಿ ಕಳೆದುಕೊಳ್ಳುತ್ತಾರೆ ಎಂದು ಅವಿಗೆ ಪ್ರೈವೇಟ್ ನಲ್ಲಿ ಬೋಧಿಸಿದ್ದೇನೆ
ಹೌದಾ ಸರ್ ಸರ್ ನೀವ ಎಲ್ಲಿದಿದ್ದೀರಾ ನಿಮ್ಮ ಶಿಕ್ಷಣ ಎಲ್ಲಿ ಕಳ್ತೀ ಮುಗಿದೀರಾ
ನಮ್ದು ನಾವು ಇಲ್ಲಿ ಬಿಜಯ ವಿಜಯಪುರದಲ್ಲಿ ಬಿ ಎಲ್ಡಿ ಕಾಲೇಜ್ ನಲ್ಲಿ ಪ್ರತಿಭೆನ್ನು ಮುಗಿಸಿದ್ದೇವೆ ಇಲ್ಲಿ ಎಂ ಬಿ ಪಾಟೀಲ್ರು ಅಂತ ಗೊತ್ತಿದೆ ನಿಮಗೆ ಅವರು ನೀರಾವರಿ ಇಲಾಖೆಯ ಸಚಿವರು ಆಗಿದ್ದಾರೆ ಹೌದಲ್ಲವಾ
ಹೌದು ಸರ್ ಸರ್ ಮೊದ್ಲು ನೀರಾವರಿ ಇದೆ ಸರ್ ಇವಾಗಲ ಏನಾರ ಅಂತ ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್ ಅಷ್ಟು ಕ್ವಾಲಿಟಿ ಇಲ್ಲ ಸರ್.
ಈಗ ನನಗೂ ಅಷ್ಟು ಗೊತ್ತಿಲ್ಲ ನಾನು ಬಿ ಎಲ್ ಡಿ ಕಾಲೇಜ್ ಅಲ್ಲೇ ಮುಗಿಸಿದ್ದೇನೆ ನನ್ನ ವಿದ್ಯಾಭ್ಯಾಸವನ್ನು ಈಗ ನಾನು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಜಾಬ್ ಮಾಡುತ್ತಿದ್ದೇನೆ ಒಂದು ಒಂದು ದೊಡ್ಡದಾದ
ಸರ್ ಇವಾಗ ನಾನು ಬೆಂಗಳೂರಿನಲ್ಲಿ ಇದ್ದೇನೆ ಸರ್ ಯಾವ ಏರಿಯಾ
ನಾವು ಶಿವಾಜಿನಗರದಲ್ಲಿ ಇದ್ದೇವೆ ನೀವು ಯಾವ ಏರಿಯಾದಲ್ಲಿ ಇದ್ದೀರಾ ಅಲ್ಲಿ ನಾನತರ ಏರಿಯಾ ಅಲ್ಲಿ ನಾನಾ ತರ ಏರಿಯಾಗಳು ಇವೆ ಹೌದಲ್ವಾ ಒಂದು ಹಳ್ಳಿ ಹೌದಲ್ಲವ ಶಿವಾಜಿನೆ ಶಿವಾಜಿನಗರ ಶಿವಾಜಿನಗರ ನೀವು ಎಲ್ಲಿ ಇದ್ದೀರಾ ಈಗ ಶಿವಾಜಿನಗರದಲ್ಲಿ ಇದ್ದೀರಾ ನೀವು ಈಗ
ಹೌದು ಸರ್ ಇವಾಗ ಟ್ರಾಪಿಕ್ ಇದ್ರ ಸರ್
ಟ್ರಾಫಿಕ್ ಬೆಂಗಗಳೂರಲ್ಲಿ ತುಂಬಾ ಇದೆ ನಿಮಗೆ ಗೊತ್ತಲ್ಲಪ ಬೆಂಗಳೂರಲ್ಲಿ ತುಂಬಾ ಟ್ರಾಫಿಕ್ ಇದೆ ನೀವು ಹಳ್ಳಿಯಿಂದ ಬಂದು ಇಲ್ಲಿ ಬೆಂಗಳೂರು
ಸರಿ ನೀವು ಇಲ್ಲಿ ಈಗ ನೀವು ಶಿವಾಜನಗರಲ್ಲಿ ಹೊರಗಿದ್ದೀರಾ ಈಗ ಮನೆಲ್ಲಿದ್ದೀರಾ
ಇಲ್ಲ ನಾವು ಮನೆಯಲ್ಲಿ ಹೊರಗೆ ಬಹಳ ಬರುವುದಿಲ್ಲ ನಮಗೆ ಏಕೆಂದ್ರೆ ಗಾಳಿ ತಂಪಾದ ನೀರು ಆಗಿ ಬರುವುದ್ ಲ್ಲ ಸ್ಕಿನ್ ಕೇರ್ ಆಗುತ್ತದೆ. ಹೌದಲ್ವಾ ನಾವು ಒಂದು ಬಡ ಕುಟುಂಬದಿಂದ ಬಂದಿದ್ದೇವೆ ಹೌದು ಶಿವಾಜಿನಗದಿಂದ ನಮ್ಮ್ ಮನೆ ಲೆಫ್ಟ್ ಲೆಫ್ಟ್ ಸೈಡ್ ಬರ್ತಿದೆ ಒಂದ್ ಟೂ ಬಿ ಎಚ್ ಕೆ ಕಾಂಪ್ಲೆಕ್ಸ್ ಇದೆ ನಮ್ಮ ನಾನು ನಮ್ಮ ಅಣ್ಣ ಕೂಡಿ ಕಟ್ಟಿಸಿದ್ದೇವೆ ಅದನ್ನು ಜಾಗವ ವನ್ನು ತೆಗೆದುಕೊಂಡು ಬೆಂಗಳೂರಿನಲ್ಲಿ
ಹೌದ ಸರ್ ಇವಾಗ ಬರಬಹುದು ಸರ್ ನಿಮ್ ಮನೆಗೆ
ಓ ಸ್ವಲ್ಪ ಪ್ರಾಬ್ಲಮ್ ಇದೆ ನಮ್ಮ ಮನೆಯಲ್ಲಿ ನಾನ್ ಪೋನ್ ಹಸ್ತೇನೆ ನಿಮಗೆ ನಾನು ಬರುದಾದ್ರೆ ಬಂದು ಬಿಡು ಬಂದು ಬಿಡಾಕತ್ತೆ ನಾವು ಭೇಟಿ ಮಾಡಬೇಕು ನಿಮ್ಮನ್ನು ಯಾಕಂದ್ರೆ ನಿಮ್ಮ ಮಗನಿಗೆ ಒಂದ್ ಸ್ವಲ್ಪ ಆರೋಗ್ಯ ದಲ್ಲಿ ಏರುಪೇರು ಆಗಿದೆ ನಾನು ಅದನ್ನು ನಿಮಗೆ ಹೇಳಬೇಕು.
ಅದಕ್ಕೆ ಸರ್ ಅದಕ್ಕೆ ಕಾಲ್ ಮಾಡದೇ ಸರ್ ಕರಕೊಂಡ್ ಬರಾಕ ಅದಕ್ಕೆ ನೀವು ಎಲ್ಲಿ ಇರತ್ತೀರ ಅಂತ ನಾ ಕೇಳ್ತಾ ಇದ್ದೇ ಸ
ಹೌದು ನಿಮ್ಮ ಮಗನನ್ನು ನೀವು ಚೆನ್ನಾಗಿ ನೋಡಿಕೊಳ್ಳಬೇಕು ಯಾಕಂದ್ರೆ ಅವನಿಗೆ ಕಾಲು ಏನಾಗಿದೆ ಹೂ ಸ್ವಲ್ಪ ಉಬ್ಬಿಕೊಂಡಿದೆ.
ಹೌದ್ ಸರ್ ಅದು ಹಸಿರವಿ ಕತ್ತವ್ರಿ
ಹೌನ್ರೀ
ಹಸರ್ವಿ ಕಟ್ಟವ್ರೀ ಸ್ಟ್ರಕ್ಚರ್ ಇದಾಗಿತ್ರಿ ಒಂದ್ ಸ್ವಲ್ಪ ಬಾಡಿ ಬಾಡಿ ಮೋಷನ್ ಆಗಲಕ್ಕತ್ರಿ
ಹ ಸರ್
ಕಾಲ ಗಳಾಡಲ ಆತ್ರಿ ಕಾಲ ಸು ಜುಂಮ ಹಿಡದಂಗ ಹಾಕತ್ರಿ ಆವಾಗ ಬಿಸಿನೀರಗ ಇಡ್ಡದೂ ಯರಿವಿಗೆ ಕಟ್ಟಿದೇವಿ ಆಮೇಲೆ ಮುವ್ ಮೂಲಮ್‌ ಹಚ್ಚಿದ್ವಿ ರೀ ಎಲ್ಲಾ ಬರ ಬರಿ ಆಗತಿ ಸ್ಕ್ಯಾನ್ ಎಲ್ಲಾ ಮಾಡ್ಸಿದಿವ್ರಿ ಎಲ್ಲಾ ನಾರ್ಮಲ್ ಐತ್ ಅನರೀ
ಮಾಡಿಸಿದ್ದಿರಾ ಎಂ ಆರ್ ಐ ಸ್ಕ್ಯಾನ್ ಮಾಡಿಸಿದ್ದೀರಾ ಎಂ ಆರ್ ಐ ಸ್ಕ್ಯಾನ್ ಅಂದ್ರೆ ಪುಲ್ ಬಾಡಿ ಮಾಡಬೇಕಾಗುತ್ತದೆ ನೀವು ಸಿಟಿ ಸ್ ಸ್ಕ್ಯಾನ್ ಅಂದ್ರೆ ಅದು ಎಲ್ಲಿ ನೋವು ಆಗುತ್ತದೆ ಅಲ್ಲಿ ಅಷ್ಟ್ ಟೇ ಮಾಡುತ್ತಾರೆ ಅದರಲ್ಲಿ ಸಿಟಿ ಸ್ಕ್ಯಾನ್ ಅನ್ನುತ್ತಾರೆ ಅದಕ್ಕೆ
ಮತ್ತ ಹೇಳ ಎಲ್ಲಾ ನಾರ್ಮಲ್ ಆದೊಳಗ್ ಮತ್ತೆ ಒಳಗೊಳಗೆ ಸ್ವಲ್ಪ ಬಾಲ್ ಬೆಳದ್ದಾರೆ ಮತ್ ಬಾಲ್ ಬರ್ದೊಳಂತ
ಬಾಲ್ ಅವನಿಗೆ ಬ್ಯಾಟ್ ಆಡುವಾಗ ಬಾಲ್ ಬಡದಿದೆ ಅಂದ ಅರ್ಥ ಅವನ್ನು ಕ್ರಿಕೆಟ್ ಮೇಲೆ ಆಸಕ್ತಿ ಇದೆ ಅಂತ ಅರ್ಥ
ಹೌದ್ ಸರ್
ಈಗ ಅವನನ್ನು ನೀವು ಹಾಸ್ಪಿಟಲ್ಗೆ ತೋರಿಸಬೇಕು ಬಾಳ
ಆಗಲ್ ಸರ್ ಇನೇನಿಲ್ಲ ಇಲ್ಲ ಹಾಗಂತ ಸರ್ ತೋರಸಿರ್ತೀವಿ ಸರ್ ಅದ್ ತೋರ್ಸಿದ್ ಬಳಕ ಮತ್ತೆ ಎರಡು ದಿನ ಆದ ಬಳಕ ಮತ್ ತಾನೇ ಬಾವು ಬರ್ತ್ ಸರ್
ಹ್ಮ್ ಈಗ ಅದಕ್ಕೆ ನಾನು ಒಂದೆರಡು ಟ್ಯಾಬ್ಲೆಟ್ ಹೇಳುತ್ತೇನೆ ಆಫೀಸ್ ನಲ್ಲಿ ತಗೊಂಡ್ ಬರ್ತೀರಾೋಗಿ ಮ ಮೆಡಿಕಲ್ ನಲ್ಲಿ ಒಂದು ಇಲ್ಲ ನಾನು ಹೇಳ ನಾನು ನಾನು ಹೇಳುತ್ತೇನೆ ನೀವ ಒಂದು ನೋಟ್ಬುಕ್ ದಲ್ಲಿ ನೋಟ್ ಮಾಡಿಕೊಳ್ಳಿ ನಾನು ಹೇಳುತ್ತೇನೆ ಕೇಳಿ ನೋಡುುವ ಒಂದು ಜೀರೋ ಡಾಲ್ ಒಂದು ಜೀರೋ ಡಾಲ್ ಸಿಕ್ಸ್ ಫೈವ್ ಅಂತ ಟ್ಯಾಬ್ಲೆಟ್ ಇದೆ ಅದು ತುಂಬಾ ತುಂಬಾ ಜೀರೋ ಜ ಜೀರೋ ಡಾಲ್ ಜೀರೋ ಡಾಲ್ ಜೀರೋ ಡಾಲ್ ಎಸ್ಪಿ ಅಂತ ಜೀರೋ ಡೌಲ್ ಇದು ಅದು ನಿಮ್ಮ ಮಗನ ಕಾಲು ಉಯಿಕೊಂಡಿದೆ ಅಲ್ವಾ ಉಬ್ಬಿಕೊಂಡಿದೆ ಅಲ್ವಾ ಮಗನ ಕಾಲು ನಿಮ್ಮ ಅದು ಬಾವವನ್ನು ಕಡಿಮೆ
ಸರ್ ನಿಮ್ಮ್ ಅನ್ನವ್ರು ಗುಳಗಿಗೆ ಬರ್ಬಿಟ್ಟಿದ್ದಾರೆ ಸರ್ ಇಪ್ಪಿನ್
ಗುಳಗಿ ಅವರು ಯಾವ್ದು ಗುಳಗಿ ಬರೆದು ಕೊಟ್ಟಿದ್ದಾರೆ ಅವ್ರು ನಮ್ಮ ಅಣ್ಣವರು
ಬರಡರು ಸಕ್ಷಂಕಲವರು ಎರಡು ಬರ್ಸರ್ ನೀ್ ಯಾವಾಗ ಜೋರು ಹೊತ್ರ ಸರ್ ಅವ ಯಾವಾಗ ಗೋಸರ್
ಅದು ಜೀರೋ ಡಾಲ್ ತೆಗೆದುಕೊಳ್ಳಿ ಒಂದ ಸ್ವಲ್ಪ ಅದು ನೋ
ಇಲ್ಲ ಇಲ್ಲ ಇಲ್ಲ ಸರ್ ನಿಮ್ ಅನವ್ರು ಹೇಳಿದ್ರ ಸರ್ ಆ ಆ ಜೀರ ಗುಡಾ ಗುಡ್ಗಿ ಅಂತ ಹೆಸರೇ ಇಲ್ಲ ಅಂತ ಸರ್
ಹ ಏ ಇದದೆ ಸರ್ ನಾನು ಯೂಟ್ಯೂಬ ಅಲ್ಲಿ ದಿನ ನಾನನ್ ಕೈಯಲ್ಲೇ ಓಡಾಡುತ್ತೇವೆ ಜೀರೋ ಡಾಲ್ ಗಳಿಗೆ ನಾನು ನಿಮಗೆ ಇಲ್ಲಾ ಅಂದ್ರೆ ನಾನು ಫೋಟೋ ಬಿಡುತ್ತೇನೆ ನೋಡಿ ನಿಮಗೆ ಜಾರ್್ ಜಿಪಿಟಿಿಯಲ್ಲಿ ಜಾರ್ಜ್ ಜಿಪಿಟಿ ಇದೆಯಾ ನಿಮ್ದು
ಓಕೆ ಸರ್ ಓಕೆ ಸರ್ ತೆಗೆದುಕೊಳ್ತೀನಿ ಸರ್ ಆೆ ಇಲ್ಲಿ ಸರ್
ಬಿಟ್ಟಿದೆಯಾ ನಿಮದು ಓಕೆ ಅದು ನಿಮ್ಮ ಮಗಳನ್ನು ನಾವು ಆರಂಭ ಮಾಡುತ್ತೇನೆ ನಿನ್ನ ನಿಮ್ಮ ಮಗನ ಬಗ್ಗೆ ನನ್ನ ಕಾಳಜಿ ತುಂಬಾ ಇದೆ ನೀವೇನು ಬಾಳ ನಂದ್ಕೋಬೇಡಿ ಓಕೆನಾ ಓಕೆ ಓಕೆ ಓಕೆ ಓಕೆ ಓಕೆ